ಹ
ಹಾ ಅ
ಹಾ ಹೌದು ಅರಿ ನಾನೇನ್ ರಿ ಮಾತಾಡೋದು
ಹರಾಮೆ ಹಾ ಆರಾಮ್ದೇವ್ರಿ
ಹ ಹಾ ಆರಾಮ್ರೀ ನೀವ್ ಆರಾಮಲ್ರರಿ ಹ್ಮ ಹಾ ಆರಾಮ್ರೀ ನೀವು ಆರಾಮಲ್ಲ ಹಾ ಕೆಲ್ಸ ಆಯ್ತ್ರಿ
ನೋ ಮಾಡ್ಬ್ರಿ ನಿಮ್ದು
ಹಾ ಮಾಡ್ಬೇಕ್ರೀ ಹ್ಮ್
ಆಯ್ತು ತಿಪನ್
ಹ್ಮ್ ಹಾ ಟಿಫಿನ್ ಆಯ್ತ್ರಿ ಇವತ್ತು ಬಿಸಿಬಳೆ ಭತ್ ಮಾಡಿದ್ದೆ
ಹ್ಮ ಹಾ ಹಾ
ಹ್ಮ್ ಮತ್ತ ತಣಕ್ಕ ಸ್ವಲ್ಪ ಹೋಳಿಗೆ ಕೆಲ್ಸ ಇಟ್ಕೊಂಡನ್ರಿ ಇವತ್ತು ಹ್ಮ್
ಏನ್ ಖುಷಾಲ ಇವತ್ತು
ಇದ ಮಾವಣ್ಣನ್ ಸೀಜನ್ ಓ್ತದೆ ತಲಾ ಸ್ವೀಕರಣೆ ಮಾಡಿ ಹೋಳಿಗೆ ಮಾಡಣಂತ ಹ ಹುಡು ಹಗರು ಬಂದಿದ್ರು ಹ್ಮ ಊರಿಂದ ಹ್ಮ್ ಅತ್ ಅದ್ಕ್ಕಾಗಿ ಇಟ್ಕೊಂಡಿರ್ರಿ ಮಧ್ಯಾಹ್ನ
ಹ್ಮ ಹೋಳಿಗೆ ಅಂದ್ರೆ ಏನ್ ಕಟ್ಲೆ ಬೆಳೆ ಮಾಡ್ತೀರಾ ನೀವೇನ್ ತೊಗರಿ ಬೆಳೆವ ಹ
ನಾವು ತೊಗರಿ ಬೆಳರ ನಾವು ನಮ್ಮತ್ತರು ಹ ನಮ್ಮತ್ತವರು ಕಡಲೆ ಳೆಯನ್ನು ಮಾಡ್ತಾರ ಅದು ನಮಗೆ ಆಗಲ್ಲ ಅದ ತೊಗರಿ ಬಾಳೆಯಿಂದ ಮಾಡ್ತೀವ್ರ ನಾವು ಹ್ಮ್
ಹೌದೌದ್ರೀ ಮೇಲ್ಗಡ ಅವ್ರಲ್ಲಾ ಕಳೆ ಬೆಳೆ ಮಾಡ್ತಾರ ಹೇಳರಿ
ಓ ಅಂದ್ರ ನಮ್ಮ ಅತ್ತೆವ್ರದ ಅಂದ್ರ ಅವರು ಕಡ್ಲೆಬೇಳೆನ ಅವರು ಬೆಳೆಸ್ತಾರಲ್ಲ ಹ್ಮ ಅದಕ್ಕ ಅವರ ಅ ಅದೇ ಅಭ್ಯಾಸ ಅವ್ರಿಗೆ ನಮಗೆ ಆಗಲ್ಲ ಅದು ಒಟ್ಟಿಗೆ ಆಗಲ್ಲ ಹ್ಮ್ ಅದಕ್ಕೆ ತೊಗರಿ ಒಮ್ಮೂರೆಲ್ಲ ತೊಗರಿ ಬೆಳೆದೇ ಮಾಡೋದು ಹ್ಮ್ ಅದ್ಗ ಹ್ಮ ನಿಮ್ದು ಮಧ್ಯಾಹ್ನ ಅಡಿಗೆ ಮಾಡ್ಬೇಕು
ಮತ್ತ ಟೊಮಟ ರಸ ಮಾಡಿ ಅನ್ನ ಮಾಡ
ಹ ಹೌದ್ರಿ ಹಾ ಹ್ಮ
ಅವು ತೊಗರಿ ಮಾಡಕ್ ಹತ ಇದೀರಲ್ಲ, ಆ ತೊಗರಿಗೆ ಬೆಲ್ಲವನ್ನು ಡೈರೆಕ್ಟ್ ಹಾಕ್ತೀರಾ? ಇಲ್ಲ ಪಾಕ ಮಾಡಿಕೊಂಡು ಹಾಕ್ತೀರಾ ಊರ್ನಕ್ಕೆ
ಇಲ್ಲ- ಇಲ್ಲ ಬೆಲ್ಲ ಕುಟ್ಟಿ ಡೈರೆಕ್ಟ್ ಹಾಕಿ ಬಿಡ್ತೀನಿ ಅದ್ರಾಗ ಬೇಳೆ ಕುದ್ಮೇಲೆ ಹಾಕೆ ಹ ಇನ್ನ ಸ್ವಲ್ಪ ಕುದಿಸ್ತೀನಿ ಬೆಲ್ಲ ಹಾಕಿದ್ಮೇಲೆ ಬೇಸ್ ಕುದಿಬೇಕ ಅದು ಹ್ಮ್ ಅವ ನ ಬಹಳ ದಿನ ತಡಿತೇತೆ ಹಂಗ್ ಮಾಡಿದ್ರೆ
ಹೌದೌದು ನಮ್ಮಮ್ಮದೇ ನಾವವು ಅಷ್ಟೇರಿ ನಾನ್ ಹೆಂಗ್ ಮಾಡ್ತನ ಅಂದ್ರ ಬೆಲ್ಲ ಕುಟ್ಟ ಹಟ್ಟಿ ಹಾಕಲ್ರರಿ ಬೆಲ್ಲನ ನಾನು ಹೆಂಗ ಮಾಡ್ತೀನ ಅಂದ್ರೆ ಕುಟ್ತನಲ್ಲ ಅದನ್ನ ಸ್ವಲ್ಪ ನೀರ್ ಹಾಕಿ ಸ್ವಲ್ಪ
ಹೌದು ಹ್ಮ್
ನೀರ್ ಹಾಕ್ಬಿಟ್ಟ ಆ ಆ ಅದನ್ನ ಅಂತೀನಿ ಒ್ ಸ್ವಲ್ಪ ಕರಸ್ಕಂತೀ ನೀರಿನಲ್ಲಿ
ಹೌದೌದು ಹ್ಮ
ಕರ ಅದನ್ನ ಸೋ ತೀನಿ ಸೋಸೆ ಬೆಳೆ ಬೇಳೆಕಾಳಲ್ಲಿ ಹಾಕಿ ಸ್ಟೌವ್ ಮೇಲೆ ಇಟ್ಟು ಕುದಿಸ್ತೀನಿ ಹ್ಮ ಅದು ಚೆನ್ನಾಗ್ ತಡತೈತಿ ಮನಾಗ ಹ್ಮ್
ಹ್ಮ್ ಅದ ನಮ್ದು ಬೆಲ್ಲ ಅಂದ್ರ ಸ್ವಲ್ಪ ಏನು ನೀಟಾಗಿರ ಬೆಲ್ಲನೇ ತಂದ್ಕೊಂತೀವ ಹಂಗ ಡೈರೆಕ್ಟ್ ಆಗ್ತಿವಲ್ಲ ನಾವು ಹಾ ಅದಕ್ಕ ಬೇರೆ ಬೆಲ್ಲ ಎಲ್ಲಿ ಬೇಕಾರಲ್ಲಿ ತಂದಿವ ಒನ್ಗೆ ಹೋದ್ರಾಗ ಹಳ್ಳು ಅದು ಇದು ಹ್ಮ್ ಜಾಸ್ತಿ ಬತ ಹ ಪಾಯಸಕ್ಕ ಅಂತ ಆದ್ರೆ ಸ್ವಲ್ಪ ನೀರಾಕ ಕಲ್ಸಿ ಪಾಕ ಆದ್ಮೇಲೆ ಸೋಸಿ ಹಾಕ್ತಿವಿ ಪೈಸೆ ಅದಕ್ಕೆಲ್ಲ ಹ್ಮ್ ಹೋಳ್ಗೆಗಂದ್ರ ಇಲ್ಲ ಹಾ ಡೈರೆಕ್ಟ್ ಹಾಕದ ಚಲೋ ಬೆಲ್ಲ ತಂದಕೊ್ಬಿಡ್ತೀವಿ ಇಲ್ಲ ಒಂದ ಸರ್
ಹಾ ಮಿಕ್ಸಿಗೆ ಹಾಕ್ತಿರಾ ಗುಂಡಗ್ ಹಾಕ ಹ ಬಿಡ್ತರಾ
ಇಲ್ಲ ಮಿಕ್ಸಿಗೆ ಹಾಕ್ತೀನಿ ಗ್ರೈಂಡರ್ಗೆ ನಮ್ದು ಸ್ವಲ್ಪ ಅಲ್ಲ ಸ್ವಲ್ಪನೇ ಮಾಡ್ತೀವಿ ಹುಡುಗರು ಏನ್ ಜಾಸ್ತಿ ತಿನ್ನಲ್ಲ ಅದ್ಕ ಗ್ರೈಂಡರ್ ಏನ್ ಬಳಸಲ್ಲ ಮಿಕ್ಸಿಗೆ ಹಾಕ್ಬಿಡ್ತೇನಿ ಹ್ಮ್
ಅಯ್ಯೋ ನಾವು ಮಿಕ್ಸಿಗೆ ಹಾಕುದು ನಮ್ಮ ಅಕ್ಕ ನಾನು ನಮ್ಮ ನಮ್ಮಮ್ಮ ಇದ್ದಾರಲ್ಲ ಅವ್ರು ಸ್ವಲ್ಪ ಹಿಂದೆ ಹಿಂದೆ ಅವರ್ರಲ್ಲ ಅವ್ರು ಹಿಂದೆ ಕಾಲದವ್ರು ಆಯಮ್ಮ ಮಿಕ್ಸಿಗೂ ಹಾಕಲ್ಲ ಗ್ರೈಂಡರ್ಗೂ ಹಾಕಲ್ಲ ಅಯಮ್ಮ ಹಾಕ ಕೈಯಿಂದ ರುಕ್ತಾಳ ನೋಡ್ರಿ ಇವಾಗ್ಲೋ ನಮ ಅಮ್ಮ
ಹಬ್ಬಾ ಹ ಮನ್ಷ ಅವರ ಆವಾಗಿನ
ಹ್ಮ್ ಕೈಲಿ ಆಗಲ್ಲ ಆದ್ರೂನು ಅಯಮ್ಮ
ನೋಡು ನಮಗ್ ರುಬ್ಬಕ್ ಕೂಡ ಸರಿಗ್ ಬರಲ್ಲ ಅದು ಹ್ಮ್
ಆ ಏನ ಏನಾದ್ರರು ಮಸಾಲೆ ಮಾಡ್ಬೇಕಕ್ ಅನ್ಕೊಂಡಿರ್ತೀನಿ ಕರೆಂಟ್ ಹೋಯ್ತಂದ್ರ ಅಗೆ ಬಿಟ್ಟು ಬೇರೆದೇನನ್ ಬೇಳೆಸಾರ ಮಾಡ್ತೀನಿ ರುಬ್ಬಲ್ಲ
ನಾ ರುಬ್ಬಲ್ಲ ಹ್ಮ್ ಅದೇ ಹ್ಮ ಅದೇ ಹ್ಮ್
ರಿ ಚೆನ್ನಾಗ್ ಕಲ್ಸ್ಕೊಂಡಿದೀರಿ ಏನ್ ಚೆನ್ನಾಗಿರ್ತತಿದ್ ಊರ್ನ ಅಲ್ಲಲ್ಲಲ್ಲಾ ಲಂಗಂಗ ಇರ್ತತಿ ಹ ಚೆನ್ನಾಗಿ ಗುಂಡಗ ಹಾಕಿ ರುಬ್ಬ ಅದ್ನಿ ರು
ಹ್ಮ್ ಹೌದು ರುಚಿ ಟೇಸ್ಟ್ ಬರ್ತತಿ
ಹ ಮತ್ತೆ ಚಟ್ನಿ ಕೂಡನು ಮಿಕ್ಸಿಗ್ ಹಾಕಲ್ವಿ ಅಮ್ಮ
ಹಬ್ಬಾ ಹ್ಮ ಬಾರಿ ಹ್ಮ ಹ ಓದಿಕೆ ಜಾಸ್ತಿ ನೋಡ ಹ್ಮ ಆವಾಗಿನವರೆಲ್ಲ ಹಂಗೇ ಮತ್ತೆ ಅವರು ಹ್ಮ್ ಹೌದು ಹ್ಮ್ ಹ್ಮ್ ಹ್ಮ್
ಹಾಗ ನಾನು ಗೆ ಪಲಾವ್ ಮಾಡ್ರೆ ಮಕ್ಳು ಇಬ್ರುನು ಹೋಗಿದಾರ ಹ ನಾನು ಸುಮ್ಮ್ನೆ ಕೂತ್ಕೊಂಡಿದ್ದಲ್ಲ ನಾಮ ಮಾಡ್ದ ನಿಮಗ ನಿನ್ನೆ ನಾನು ಹೋಳ್ಗೆ ಮಾಡಿದ್ದೇರಿ ನಿನ್ನೆ ಹ್ಮ
ಹೌದಾ ಹ
ನಿನ್ನೆ ನಮ್ಮೂಊರಲ್ಲಿ ದೇವ್ರನ್ನ ಮಾಡುದು ರಿ ಎಲ್ಲಾರೂ ಹ ಇದು ಗಾಳಿ ಮಾರ ನಮ್ಮ ಅಂತ ಹೇಳಿ ಎಡೆ ಕೊಡ್ಬೇಕು ಅಂತ ಬಂದಿತ್ತ
ಓಹೋ ಓ ಹೌದಳ್ರಿ ಹ್ಮ್ ಹ್ಮ್ ಅದೇ ಅದೇ
ಯಾಪ ಇದ್ದು ಹ ಬೆಳೆ ಈಗ ಊರು ಇದು ಹೋಳ್ಗೆ ಸಾರು ಅನ್ನ ಮತ್ತೆ ಇದು ಹೋಳ್ಗೆ ಹ್ಮ ಮಾಡಿ ಮತ್ತೆ ಬದನೇಕಾಯಿ ಅಲ್ಲಾ ಸೊಂಡಿಗೆ ಹಪ್ಪಳ
ಹ್ಮ್
ಎಲ್ಲಾ ಮಾಡಿ ದೇವ್ರ ಕೊಟ್ ಕಳ್ಸಿದ್ದ ಮತ್ತ ದೇವ್ರಗ ಹೋಗಿ ಕಾ ಎಲ್ಲ ಎಡೆ ಎಡೆಗಿಟ್ಟು ಕಾಯಿ ಉಡ್ಕೊಂಡು ಮನೆಗೊಂದ್ ಎಡೆ ಹಾಕಿ ಪೂಜೆ ಮಾಡ್ತೇವಿ ನಿನ್ನೆ
ಓಹೋ ಹಾ ಹಾ ಹ ಹೌದಾ ಹ್ಮ್ ಅದೇ ಅದೇ ಚಿತ್ರಾನ್ನ ಮಾಡಲ್ರಿ ನೀವ್ ಹೋಳ್ಗೆ ಮಾಡ್ದಾಗ.
ಇನು. ಇಲ್ಲ ರೀ ನನ್ಗ ಏನು ಚಿತ್ರನ್ನಾ ಇಷ್. ಇಷ್ಟ ಆಗಲ್ಲ ನ ಚಿತ್ರಾನ್ನ ಮಾಡಿದ್ರೆ ಎಲ್ಲಾರು ಹೋಳ್ಗೆ ಸಾರು ಸೂಪರ್ ಆಗಿರುತ್ತೆ. ಆ ಹೋಳ್ಗೆ ತಿಂದ್ಮೇಲೆ ಸ್ವಲ್ಪ ಹೋಳ್ಗೆ. ಸಾರ್ ಅನ್ನ ತಿಂತೀವಿ ಇನ್ನ್ ಚಿತ್ರನನ್ನ ತಿಂಬಿಟ್ರೆ ಹೋಳ್ಗೆ ಸಾರ್ ಅನ್ನ ಏನ್ ತಿಂತೀವಿ ಏನ್. ಬ್ಯಾಡ ಬಿಡು ಮಾಮೂಲ್ ಟೈಮ್ ಅಲಿ ಮಾಡೆ ಮಾಡ್. ಟಿಫನ್ ಗೆ ಅಂತರ್
ಹ ಅದೇ ಅಂತಾರ ನಮ್ಮ್ ಮನೆಗ್ ಹೋಳ್ಗೆ ಇದ್. ಚಿತ್ರಾನ್ನ ಬೇಕು ಸಾರು ಬೇಕು ಎಲ್ಲಾ ಆಲೂಗಡ್ಡೆ ಪಲ್ಯ ಬೇಕು.
ಹ್ಮ್ ಹ್ಮ್ ನಮ್ಮ ಅಕ್ಕ್ರ ಮನೆಗ ಹಂಗೆ ಸೇಮ್ . ಮಾಡ್ಬೇಕು ಅಕ್ಕಾರ ಮನೆ ಕೂಡ.
ಹೌದಾ ಹಾ ಹ ಅದೇ ಅದೇ ಹ್ಮ್ ಕೋಸಂಬ್ರೆ ಮಾಡ್ತೆ. ರೀ ನಮ್ಮ ಅದು ಓಪಿಕೆ. ಅದು ಹ್ಮ್ ಅದೇ ಓಕೆ ಜ.
ಮನೆಗ.
ಹೌದಾ ಹಾ.
ನಮ್ಮಮ್ಮನ ಬಲು ಇಷ್ಟೇ ನಮ್ಮವ್ರುದು. ತವ್ರ ಮನೆ ದುರ್ಗಾರಿ.
ಓ ಓ ದುರ್ಗಾ.
ಹ ಕಡೆ ಎಲ್ಲಾರನು. ಬಾಳ ಮಾಡ್ತಾರೆ.
ಇಲ್ಲಂದ್ರೆ ಕಾಯಿ ಹಾಲು
ಹ್ಮ್ ಹ್ಮ್
ಆಯ್ತು ಅದನ್ನ ಬೆಲ್ಲ ಕ ಮಾಡ್ತ ಸಾಪ ನಾವು ತಿನ್ನಲ್ಲ ಅಲ್ಲಿ ಹೋದ್ರುನು ಅಮ್ಮ್ರ ಮನೆಗ್ ಹೋದ್ರು ಹೋಗಮ್ಮ ಯಾ ಸೀಕ್ಣಿ ಯಾವ ಕಾಯ ಅಲ್ ನಮ್ಗೆ ಇಷ್ಟ ಆಗಲ್ಲ ತುಪ್ಪ ಇದ್ರೆ ಸಾಕಂತೀವ
ಓ ಓ ಅದೇ ಅದೇ
ಅಯ್ ಅಮ್ಮನಿಗೆ ಇಷ್ಟ ಅಲ್ಲ ಪಾಪ ಹಾ ಮ್ಮ ಏನಾನ ಇ ಸೀಜನ್ ಇದ್ರೆ ಒಂದ್ ಹಣ್ಣಿದ್ರೆ ಸಾಕು ಮಾಡ್ತ ಅಂತಾಳ ಒಬ್ಬಳೆ ಮತ್ತೆ ಇದು ಕಾಯಿ ಹಾಲು ಮಾಡ್ಕಂತಾಳೆ ಒಟ್ಟು ಅವ್ರಗ ಇಷ್ಟ ಶೀಖರ್ಣಿ ಅಂದ್ರೆ ಬಾರಿ ಇಷ್ಟ
ನ ಫಸ್ಟ್ ಟೈಮ್ ಕೇಳಿದೀನಿ ಯಾವಾಗ ಕೇಳಿಲ್ಲ ನಾನು ಹಾಗೆ ತಿನ್ನದು ಹ್ಮ್ ಹ್ಮ್
ಕಾಯ ವಸಿ ಕಾಯ ಉರ್ದು
ಹಾ
ಹ್ಮ ಮಾಡ್ತಾಳೆ ಎಲ್ಲ ಪೌಡ್ರ ಹಾಕಿ ಮತ್ತೆ ಅದನ್ನ ಮಿಕ್ಸಿಗೆ ಆಕೆಂಡು
ಹ್ಮ್ ಹ್ಮ್
ಹ ಅದನ್ನಕಂಡು ತಿಂತಳೆ ನಮಗಿಷ್ಟ ಇಷ್ಟ ಆಗಲ್ಲ ಅದು
ಇಷ್ಟ ಆಗಲ್ಲ ಹೌದ ಹ್ಮ್ ಹ್ಮ ನಮಗು ತುಪ್ಪಾನೂ ಇಷ್ಟ ಒಂದ ಒಂದ್ ಅರ್ಧ ಅರ್ಧ ಹೋಳಗೆ ಸೀಕರ್ಣಿ ಹಾಕಳದು ಅರ್ಧ ಹೋಳಗೆ ತುಪ್ಪ ಹಾಕಳದು ನಾವು ಅಷ್ಟೇ ಹ್ಮ್ ಅದೆ ತುಪ್ಪ ಅಂದ್ರೆ ಇಷ್ಟ ಬಿಡು ಏನ ಮಾವನ ಹೆಣು ಸೀಜನ್ ಅಲ್ಲ ಅದು ವರ್ಷಕ್ಕೊಮ್ಮೆ ಬರದು ಹ್ಮ್ ಅದಕಾಯ್ ಹ್ಮ್ ಅದ್ಕೈ ಮಾಡ್ಕೊಂತೀವಿ ಒಂದ್ಸತಿ ಅನ್ನ ವರ್ಷಕ್ಕ ಒಂದ್ಸರ್ತಿ ಹಬ್ಬಗಳಗೆಲ್ಲಾ ಮಾಡ್ತಿರ್ತಿೀವಿ ಬಿಡು ಹೋಳ ಆದಷ್ಟು ಹ್ಮ್
ಅಯ್ಯೋ ನಮ್ಮಮ್ಮರ್ ಮೂರ್ ಕಡೆಗ್ ಹೋಗ್ಬಿಟ್ರ ಅಂತ ಅಯ್ಯೋ ಬೇಡ ಸೀಕರ್ಣಿ ಅವರು ಹೋಳ್ಗಗೋಸ್ಕರ ಸೀಕರ್ಣಿ ಮಾಡಲ್ಲ ಮಾಂಗೆ ಸಿಕ್ಕವಂತ ಹೋಳ್ಗೆ ಮಾಡ್ಬಿಡ್ತಾರೆ
ಓ ಅದೇ ಹ್ಮ್ ವ ಅದೇ ಅದೇ
ಹೋಗ ಚಿಕಮ್ಮ ಏನ್ ಸಿಕೊಂಡಿ ತಿನ್ಬೇಕು ಅದನ್ನ ನಮ್ಗ ಇಷ್ಟ ಆಗಲ್ಲ ನೋಡಮ್ಮ ಅದ್ ನೋಡ್ದ್ರೇನೆ ಇಷ್ಟ ಆಗಲ್ಲ ಏ ಎಷ್ಟ್ ಚೆನ್ನಾಗಿರುತ್ತೆ ಕಣೆ ತಿನ್ರೆ ನೀವೇನ್ ನೀವು ಅದ ಇಲ್ಲೆಲ್ಲಾ ಅದನ್ನೇ ಸ್ಪೆಷಲ್ ಆಗಿ ಮಾಡ್ತೀವ್ ನಾವು ಅಂತಾರೆ
ಹ್ಮ್ ಅದೇ ಈ ನಮ ತ ತಂಗಿ ಅಂದ್ರ ನಮ ದೊಡ್ಡಮ್ಮನ ಮಮ್ಮ ಮಗಳು ಹ್ಮ್ ಆಕಿ ಎನ್ ತಿಂತಿರಿ ನೀವು ಅಂದ್ರೆ ಒಂದ್ಸತ್ ತಿಂದ್ ನೋಡಂತ ಇಟ್ವಿ ಅವವಾಗಿಂದ ಆಕಿನು ಮಾಡ್ಕೊಂತಾಳಂತೆ. ಚೆನ್ನಾಗೈತೆ ನಿಮ್ದು ಶಿಕರ್ಣಿ ಹೋಳ ಅಂತ ನಾನು ಕೂಡ ಇ ಮಾಡ್ತಾ ಇದ್ದೀನಿ ನನ್ಗ್ ಬಹಳ ಇಷ್ಟ ಆಗೈತೆ ಅಂತ ಹೇಳಿರ್ಲಕ್ಕೆ ನಮ ತಂಗಿ ಹಾ ಅದೇ ಹ್ಮ್
ಸರಿ
ಅದೇ ಅದೇ
ಹ ಮತ್ತೆ ಅವನಿಗೆ ಬಿಸಿಬೇಳೆ ಬಾತ್ ಮಾಡೀನಿ ಅಂದ್ರಲ್ಲ ನನ್ಗಿಷ್ಟ ಇಲ್ಲ ಮತ್ತೆ
ಹೋ ಇಷ್ಟ ಇಲ್ಲ
ಹ ನನ್ಗೆ ಬಿಸಿ ಬೆಳೆ ಬಾತ್ ಮಾಡಕೆ ಹೋಗಲ್ಲ.
ಹೌದಾ ನಾವು. ಮಾಡ್ತೀವಿ ನಾವು ಮನೆಲ್ ಎಲ್ಲಾರು ತಿಂತಾರ ಇಷ್ಟಾನೇ.
ಹಾ ನಮ್ ಅಣ್ಣನ್ಗೆ ನನ್ ಮಗ್ಳಗ್ ಬಾರಿ ಇಷ್ಟ ಅವ್ರಿಗ್ ಇಬ್ಬರುಗು ಇಷ್ಟ ಅಂತ ಅಮ್ಮ ಮಾಡ್ ಇರ್ತಾಳೆ.
ಓ ಹೊ ಹ ಹ್ಮ್. ಅದೇ ಅದೇ ನಾವು ಕರ್ನಾಟಕದವ್ರಲ್ಲ ಅಮ್ಮ ಮಾಡಿ ನಮಿಗ್ ಅಭ್ಯಾಸ ಮಾಡ್ಸಿದ್ದಾಳೆ ನಮ್ವರೆಲ್ಲ ಆಂಧ್ರದೊರು ಅ ಅವ್ರಿಗ್ ಗೊತ್ತಿಲ್ಲಲ್ಲಾ ಅವ್ರ ಆದ್ರೂನು ತಿನ್ ತರೆ ಹು ಮಾಡ್ತೀವಿ ಹ್ಮ ಅದಕ್ಕ.
ಸ್ವಲ್ಪ ವನ್ನಿಸ್ಟಾಕ್.
ಹು ಹೌದು ಹ್ಮ ಹ್ಮ. ಇನ್ನೆಂತೆ ಮ ಮಕ್ಳು ಸ್ಕೂಲ್ಗ ಹೋಗಿದರೆ.
ನ ಹು. ಎಲ್ಲಾ ಹೋಗಿದರ್ ನಾನು ಒಬ್ಳೇ ಇಲ್ ಕುತ್ಕೊಂಡಿದ್ದೆ ನೋಡ್ರಿ.
ಹೌದ್ರೀ.
ಹುಡುಗ್ರ್ ಹೋಗಿದರಾ ಎಲ್ಲ.
ಹ ನಮ್ಮ್ ಹುಡುಗ್ರಗ್ ಈಗ ರಜಾ ಇದಾವ್ರೀ ಮನೆಯಲ್ಲೇ ಇದ್ದಾರ. ಹ್ಮ್ ಹ್ಮ್. ದೊಡ್ಡೋರಾಗಿದ್ದಾರೆ ಇಂಜಿನಿಯರಿಂಗ್ ಮಾಡ್ತಾಳ ಮಗಳು. ಹ್ಮ್ ಫಸ್ಟ್ ಇಯರ್ ಮುಗಿತ್ ಈಗ ಸೆಕೆಂಡ್ ಇಯರ್ ಹಾಲಿಡೇಸ್ ಇನ್ನ ಸ್ಟಾರ್ಟ್ ಆಗಿಲ್ಲ ಹಾಲಿಡೇಸ್ ಕೊಟ್ಟಿದ್ದಾರೆ ಟೂ ಮಂತ್ಸ್ ಕೊಟ್ಟಿದ್ದಾರೆ. ಹ್ಮ್ ಬಂದಿದ್ದಾಳೆ ನನ್ ಮಗಂದು ಮುಗೀತ್ ತು ಅವ್ನ ಜಾಬ್ ಸರ್ಚಿಂಗ್ನಲ್ ಇದ್ದಾನೆ ಹ್ಮ್ ನೋಡ್ಕೋಬೊಕ್ ಈಗ ಮೊದ್ಲೇ ಟೈಟ್ ಟ್ ಪೊಸಿಷನ್ನು ಜಾಬ್ ಇಂದು ಅದೆಲ್ಲ ಹ್ಮ್ ಅದಕ್ಕಾಕಿ ಇನ್ನ ಅದೃಷ್ಟ ಅದು ಬರ್ಬೇಕಂದ್ರುನು ಹ್ಮ್. ಎ ಹ್ಮ್.
ತರ್ಕಾರಿ ಬಂದಿದ್ದಾವೆ ತಗೊಂತೀನಿ ಆಮೇಲ್ ಮಾಡ್ತೀನಿ.
ಹ್ಮ ಆಯ್ತ್ರಿ ಹ್ಮ್ ಸರಿ ರೀ.
ಚಪ್ರಿ.